ಕೇಳ್ತಿದಯಾ.
ಹಾ ಕೇಳಿಸ್ರರಿ ನಮಸ್ತೆ.
ನಮಸ್ತೆ.
ಚೆನ್ನಾಗಿದ್ದೀರಾ.
ನೀ ಚೆನ್ನಾಗಿದ್ದೀರಾ.
ಹಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಏನ್ ಮಾಡ್ತಿದ್ದೀರಾ.
ಏನುಲ್ಲಾ ಸುಮ್ ನಡೀತಾ ಇದ್ದ ಇದಿರಾ
ಏನು ಇಲ್ಲ ಹೀಗೆ ನನ್ಗೆಳ್ತಿರೊಂದಿಗೆ ಒಂದ್ ಸ್ವಲ್ಪ ಕಾಲಕಣ ಮಾಡೋಣ ಮ್ಮ ಕಳಯಾಣ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ
ನಿಮಿಷ
ಹಲೋ
ಹಾ ಕೇಳಿಸ್ತೀದಿಯಾ
ಹಾ ಕೇಳಸ್ತಿದೆ ಹಿ
ಹ ಗೆಳತಿರೊಂದಿಗಏನ ಮಾಡ್ತಿದ್ರಿ ಅಂತ ಹೇಳಿದ್ರಿ
ಅದೇ ಮಾತಾಡ್ಕೊಂಡು ಕೂತಿದ್ವಿ ಒಂದ್ ಸ್ವಲ್ಪ ಹೊತ್ತು
ಹೌದ
ಹ್ಮ್
ಮತ್ತೆ ಏನ್ ಸ್ ನಾನು ಏನಿಲ್ಲ ನಂಗೆ ಬೇಜಾರಾಗಗ್ತಿತ್ತ ನಂಗೆ ನಾಡಿದ್ದು ನಂಗೆ ಪರೀಕ್ಷೆಗಳಿವೆ ಬೇಜಾರಾಗ್ತಿದೆ ನಂಗೆನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ
ಪರೀಕ್ಷೆ ಇದ್ರೆ ನಿಮ್ಗ್ ಬೇಜಾರಾಗುತ್ತಾ
ಹ ಪರೀಕ್ಷೆ ಇದ್ರೆ ನಿಂಗೆ ಬೇಜಾರಾಗುತ್ತೆ
ನೀ ಯಾಕ್ ಬೇಜಾರಗುತ್ತೆ ಓದ್ ಓದ್ಕೊಳ್ಳಿ ಅಷ್ಟೇ ಓದ್ಕೊಂಡು ಪರೀಕ್ಷೆ ಮುಗಿಸ್ಕೊ
ನಿಮ್ ಖುಷಿ ಅಲ್ಲ ನಿಮ್ ಖುಷಿ ಆಗುತ್ತೆ ಪರೀಕ್ಷೆಗಳಿದ್ರೆ
ಖುಷಿ ಆಗುತ್ತೆ ಅಂತ ಇಲ್ಲ ಅಂದ್ರೆ ಚಿಕ್ಕವ ಆಗಂದನೂ ಪರೀಕ್ಷೆ ಇ ಇದೆ ಅಲ್ಲ ಅದೊಂದು ನಮ್ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ
ಹ್ಮ
ನಾವು ಬೇಜಾರ್ ಮಾಡ್ಕೊಂಡ್ರು ಅಷ್ಟೇ ಖುಷಿ ಪಟುವ ಅಷ್ಟೇ ಅದೊಂದು ಬಾಗ ಆಗಿದ್ದೆ ಮುಗಿಸ್ಲೇಬೇಕು ಅದ ಅಂತಂದಬಿಟ್ಟು ಸುಮ್ನೆ ಆಗೋ ತಿ ನ ತು ಹ್ಮ್
ಅದೇ ಈ ನಂಗ ಬೇಜಾರಗುತ್ತೆ ಅದಿದ್ರೆ
ಹ್ಮ್ ಪರೀಕ್ಷೆಗಳೆಲ್ಲ ಈಗ ಮುಂದೆ ಇದೆಲ್ಲ ಹಿಂದೆ ಬರ್ದಿದ ಪರೀಕ್ಷೆಗಳೆಲ್ಲ ಹೇಗ್ ಬರ್ದ್ರಿ
ಏ ಏನ್ ಸುಮಾರಾಗಿ ಬರ್ದೆ ಏನೋ ಉತ್ತೀರ್ಣ ಆ ತೀನಿ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ದೇವ್ರ ಮೇಲೆ ಭಾರ ಹಾಕಿ ಇಟ್ಟಿದೀನಿ ಎಲ್ಲ
ಯಾಕೆ ಪ್ರಶ್ನೆ ಪತ್ರಿಕೆಗಳು ಅಷ್ಟು ಕಷ್ಟವಾಗಬೆ
ಹೌದು ಪ್ರಶ್ನೆ ಪತ್ರಿಕೆ ಮಾಡೋನು ಅದು ಯಾವ ಇದು ಇ ತಲೆ ಇಟ್ಕೊಂಡು ಯಾವ ಮನ್ಸಲ್ಲಿ ಏನ್ ಅನ್ಕೊಂಡ ಪರಿಷ್ಕೆ ಇಲ್ಲ ಬರ್ದಿನೋ ಏನು
ಹಾ
ಮನ್ಸಲದ್ ಏನ್ ಅನ್ಕೊಂಡಿದ್ನ ಏನೋ.
ಹಾ ಹಾ
ಅಷ್ಟು ಕೆಟ್ಟದಾಗ್ ಬಂದಿದ್ವು ಪ್ರಶ್ನೆ ಪತ್ರಿಕೆಗಳು.
ಹೌದಾ
ಪತ್ಕೆಗಳೆಲ್ಲ ಚೆನ್ನಾಗ್ ಬರಿದ್ವಾ
ಹಾ ನಂಗೆ ಚೆನ್ನಾಗ್ ಬಂದಿತ್ತು ಅಂದ್ರೆ ಮೊದಲನೇ ಪ್ರಶ್ನೆ ಪತ್ರಿಕೆ ಮಾತ್ರ ತುಂಬಾ ಕಷ್ಟವಾಗಿ ಬಂದಿತ್ತು.
ಹ್ಮ್
ಇತ್ತು ನಾನ್ ದೇವ್ರ ಮೇಲೆ ಬಾರ ಹಾಕೆ ಕೂತಿರೋದು ಈಗ್ಲೂ ಅಷ್ಟೇ.
ಹೌದಾ
ತದನಂತರ ಬಂತ ಪ್ರಶ್ನೆ ಪತ್ರಿಕೆಗಳು ಎಲ್ಲಾ ಚೆನ್ನಾಗಿತ್ತು. ಬರ್ದ್ಬಿಟ್ಟು ಬಂದಿ ಒಂದ್ ಸ್ವಲ್ಪ ಖುಷಿ ಆಯ್ತು ಆ ಪ್ರಶ್ನೆ ಪತ್ರಿಕೆಗಳೆಲ್ಲ ನೋಡಿ. ಯಾಕೆಂತಂದ್ರೆ ನನ್ಗೆ ಓದಿರೋ ಓದಿರೋ ಪ್ರಶ್ನೆಗಳೇ ಬಂತಿತ್ತು. ಹ್ಮ್ ಅದ್ರಿಂದ ಖುಷಿಯಾಗಿ ಬರ್ದಬಿಟ್ಟು ಬಂದೆ.
ಹಂಗೆ ಗೆಳ್ತಿಯರೆಲ್ಲಾ ಚೆನ್ನಾಗ್ ಬರ್ತಿದಾರಂತ.
ಅದೇ ಅವರು ನಿಮ್ ತರನೇ ಹೇಳ್ತಿದ್ರು ಬೇರೆ ಅಂದ್ರೆ ಬೇರೆ ಪ್ರಶ್ನೆ ಪತ್ರಿಕೆಗೆ ಬಂದಿತ್ತಲ್ವ ಅವ್ರಗೆ
ಹ್ಮ್
ಅವರು ನಿನ್ ತರಾನ ಹೇಳ್ತಿದ್ರು ತುಂಬಾ ಕಷ್ಟ ಬಂದಿತ್ತು ನಮ್ಗೆ ಬರೆದಿಲ್ಲ ನ ಈ ತರ ಅಂತ
ಹೌದಾ
ಹ್ಮ್ ನಾ ಅದಕ್ಕೆ ಒಂದ್ ಸ್ವಲ್ಪ ಧೈರ್ಯ ಹೇಳ್ದ ಪ ಇದು ಹಾಕ್ತೀರಾ ಬಿಡಿ ನೀವು.
ಹ್ಮ್
ಅಂತ ಹೇಳಿ ಒಂದ್ ಸ್ವಲ್ಪ ಧೈರ್ಯ ಹೇಳ್ದೆ. ಆದ್ರೆ ನಮಗ್ ಕ ತಿರಿಗಂತೂ ಒಂಚೂರು ಭಯ ಭಕ್ತಿ ಅಂತಿಲ್ಲ ಅದ್ರಂದು ನನ್ನ ಬೆದ್ಮೇಲೆ ಒಬ್ಬ ಹುಡ್ಗಿ ಇದ್ದಾಳೆ. ಅವ್ಳಗಂತೂ ಒಂದಚೂರು ಭಯ ಇಲ್ಲ ಅನ್ಕೊಳ್ಳಿ ಪ್ರ ಏನ ಅಂತಂದ್ರೆ ಪ್ರಶ್ನೆ ಗೆ ಉತ್ತರ ಕೊಟ್ಟಿಲ್ಲ ಅದಿಕೆ ಅಂತ ಏನು ಭಯ ಇರಲ್ಲ ಏನೋ ಬರ್ಬಿಟ್ಟು ಬಂದಿದ್ದೀವ ಅಷ್ಟೇ ಮುಗೀತು ಹ್ಮ್ ಅಷ್ಟೆ ನಿಮ್ಗೆಳ್ತಿರಿ ಈಗ ಹೇಗಂದ್ರು
ನಮ್ಗೆಳತಿ ಎಲ್ಲಾ ಬರೀ ಏನ್ ಹೇಳಿ ಅದೇನೋ ಅಂತರಲ್ಲ ಡ್ರಾಮಾ ಮಾಡ್ತಾರೆ ಅಂತ ಚೆನ್ನಾಗೆ ಬರ್ದಿರ್ತಾರೆ ಆಮೇಲೆ ಈದ ಕಷ್ಟ ಆಯ್ತು ಅದ್ ಕಷ್ಟಯ್ತ ಅಂತ ಬೂಕಿ ಅಂತ ಬೂಕಿ ಬಿಡ್ತಾರೆ.
ಹೌದು ಎಲ್ಲಗ್ ಏನ್ ಗೊತ್ತಾ ಈಗ ಎಕ್ಸಾಮ್ ಅಂತ ಏನಾದ್ರು ಬಂದ್ರೆ ಯಾರ್ ಅಷ್ಟೇ ಆಗ್ಲಿ ನಾನು ಇಷ್ಟು ಬಂದಿದ್ದೀನಿ ಅಷ್ಟು ಬಂದಿದ್ದೀನಿ ಅಂತ ಹೇಳಲ್ಲ ಇದದರಳು ನನ್ ಬೆಟ್ಟ್ಮೇಲೆ ಒಬ್ಳು ಹುಡ್ಗಿ ಇದ್ದಾಳೆ ಅವಳಂತೂ ಏನಾದ್ರು ಎಷ್ಟು ಕಷ್ಟವಾದ ಉತ್ತರ ಕೊಡ್ತಾಳ ಅಂತಂದ್ರೆ. ನಿನ್ನೆನು ಅಷ್ಟೇ ನ ಓದ್ತೀನಿ ಅಂತ ಹೇಳಿದ್ಲು.
ಹ್ಮ್
ಅದೇ ನಾನು ಕೊಠಡಿಯಲ್ಲಿ ಇರ್ಲಿಲ್ಲ ಅವಳು ಓದವಾಗ ಅದಕ್ಕೆ ಇವತ್ತು ಬಂದು ಕೇಳ್ದ ನಾನು ಎಷ್ಟು ಓದ್ದೆ ನೀನು ಅಂತ ಕೇಳಿದಕ್ಕೆ ಎಲ್ಲಾ ಓದಾಕ್ ಬಿಟ್ಟೆ ನಾಳೆ ಬರೋದಂದ ಬಾಕಿ ಅಂತ ಎಷ್ಟು ಮುಖ ಕೊಡ್ದಗ್ ಹೇಳಿದ್ಲು ಗೊತ್ತಾ. ಹಾಗೆ ನನ್ ನನ್ ಹಾಗ ನನ್ ಹೃದಯ ಆ ನನ್ ಹೃದಯಕ್ಕಂತೂ ಎಷ್ಟು ಗಾಸ್ತಿ ಆಯ್ತು ಅಂತಂದ್ರೆ.
ನಾನಗಿದ್ರೆ ಆತ್ಮಹತ್ಯೆ ಮಾಡ್ಕೊಬಿಡ್ತಿದೆ. ನೀವಾಗಿದ್ದಕ್ಕೆ ಯ ಕೊಠಡಿಲ್ಲಿದ್ದೀರಾ.
ಅಂದ್ರೆ ಅರ್ಥ ಮಾಡ್ಕೊಬೇಕಲ್ವಾ ಹುಡ್ಗಿ ಅವತ್ತಿಂದನೂ ಅಷ್ಟೆ ಒಳ್ಳೆ ಚಿಕ್ಕ ಮಗು ಅಡ್ದಂಗ ಆಡುತ್ತೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅನ್ಕೊಳ್ಳಿ ಸುಮ್ನೆ ಮಾತ ದ್ದಾಳೆ ಇವಾಗ್ಲೂ ಏನಾದ್ ಸ ಫರಿ ಆಗ್ಲಿ ಇವಾಗ ನಾನನ್ ಯಾರ್ ಜೊತೆ ಆದ್ರರು ಮಾತಾಡ್ತಿದ್ದೀನಿ ಅಂತ ಇಟ್ಕೊ ಇಟ್ಕೊಡಿ ಬಂದು ಮಾತಾಡ್ತಾಳೆ ಅದ ಸುಮನೆ ಆದ್ರೂ ಮಾತಾಡ್ತಾಳ ನನ್ ಪರವಾಗಿ ಮಾತ್ ನ ನನ್ ನ ಕೇತಿ ಅಲ್ವಾ ನನ್ ಪರವಾಗಿ ಮಾತಾಡ್ಬೇಕು
ಹ್ಮ್
ನನ್ ಫೋನಲ್ಲಿ ಅಥವಾ ನನ್ ಯಾರ ಇರ್ತಾರೋ ಅವ್ರ ಪರವಾಗಿ ಮಾತಾಡ್ತಾರೆ
ಯಾಕೆ ನೀವು ತುಂಬಾ ನಿಮ್ಮ ನಿ ನಿಮ್ಮ ಅಮ್ಮಿಯಲ್ಲಿರ ಫ್ರೆಂಡ್ನ ಜಾಸ್ತಿ ಹೇಳ್ತಿದಿದ್ದಾರೆ ನೀವು ಅವರು ತುಂಬಾ
ಹೌದು ತುಂಬಾ ತುಂಬಾ ಆತ್ಮೀಯ ಗೆಳರು
ಗೆಳೆಯರುಣ ಗೆಳತೀರಲ್ವಾ ಹೌದಾ ನಮ್ಮೂ ಮಲ್ಲ ಇಬ್ರು ಇದ್ದಾರೆ ಗೆಳತಿಯರು ಅಚ್ಚು ಹೆಚನ ಗೆಳತಿಯರು ಬರೀ ಹೊಡ್ದಾಡ್ಕತಾರೆ ಬರ್ರಿ ಹೊಡತಾರೆ ಅವ್ಳಿಗೆ ಅವಳ ಹೊಡೆಯೋದು ಇವಳಿಗೆ ಇವಳ ಹೊಡೆಯದು ಅದನೋ ಅಂತಾರಲ್ಲ ಒ ಪ್ರೀತಿಯ ಸ ಕೇಳ್ತಾರ
ಅದಂತು ನಿಜ ಯಾಕೆ ತಂದ್ರೆ ಈಗ ಮನೆಯಲ್ಲೂ ಅಷ್ಟೇ ಈಗ ಅಕ್ಕ ತಂಗಿ ಆಗ್ಲಿಲ್ಲ ಅಣ್ಣ ತಂಗಿ ಆಗ್ಲಿ ಇಲ್ಲಾಂತಂದ್ರೆ ಅಕ್ಕ ತಮ್ಮ ಆಗ್ಲಿಲ್ಲ ಓಡದಾಡ್ತಾರೆ ಹಂಗ್ ನಂದನ್ಬಿಟ್ಟು ಅವ್ರ ಮಧ್ಯದಲ್ಲಿ ಪ್ರೀತಿ ಇಲ್ಲ ಅಂತ ಹೇಳಕ್ಕಾಗ
ಅದೇ ಅದೇ ನಮ್ಮ ಸ್ನೇಹಿತರ ಜೊತೆ ನಾವ್ ಅಷ್ಟೊಂದು ಹೊಡೆದಾಳಲ್ಲ ಅವರು ಅವರು ದೇ ಪತ್ತೆ ಹಡ್ದಾಡ್ಕೊಂತಿರ್ತಾರೆ ಅದೇನ ಹೇಳನಲ್ಲದು ಪ್ರೀತಿಯ ಸಂಕೇತ ಅಂತ
ಹ್ಮ್
ಹ್ಮ್
ಮತ್ತೆ
ಮತ್ತೆ ನಿಮ್ಮ ಹವ್ಯಾಸಗಳೇನು
ಏನ್ ಇಲಕನ್ ಬೆಳಕ ಮುಂಜಾನೆ ಹೇಳದು
ಹ್ಮ
ಒಂದ್ ಸ್ವಲ್ಪ ಫೋನ್ ನೋಡೋದು ಅದಾದ್ಮೇಲೆ ಏನು ಬೆಳಗ್ಗೆ ತಿಂಡಿ ಮಾಡೋದು ಅದಾದ್ಮೇಲೆನು ಮತ್ತೆ ಫೋನ್ ಇದೇ ಮ್ಯಾತ್ ತೀನಿ ಬೇರೆ ಏನು ಮಾಡೋದಿಲ್ಲ ನಾನು ಈಗ ಪರೀಕ್ಷೆಗಳಿರೋದ್ರಿಂದ ಒಂದ್ ಸ್ವಲ್ಪ ಓದ ಕೊಳ್ಳೋಣ ಓದನ್ ಕಡೆ ಗಡಿಮನ ಕೊಡೋಣ ಅಂತ ಹೇಳಿ ಒಂದು ಸ್ವಲ್ಪ ಪರೀಕ್ಷೆ ಓಡ್ಕೋತೀನಿ ಅಷ್ಟೆ ಹಾ ನಾಳೆದ್ದ
ಮಾಡಿದ್ದ ಹ್ಮ್ ಚೆನ್ನಾಗ್ ಬರೀರಿ ಅಮ್ಮ ಉತ್ತೀರ್ ಆಗಿ ಹ
ಹ್ಮ್ ಹೌದು ಆಗ್ಲೇ ಬೇಕು ಅಲ್ವಾ ಇಲ್ಲ ಅಂದ್ರೆ ನಮ್ ನಂದ ತಾಯಿ ಅಂತು ನನ ಅಷ್ಟೇ ಮತ್ತೆ ನೀನ್ನು ಓದಕ್ ಕಲ್ಸಿರೋದು ಹ ಎಲ್ಲ ಮಾತಾಡ್ತಾರ
ಏನಂತಾರೆ ಇನ್ನೊಸಲ ಹೇಳಿ
ಓದಕ್ ಕಳ್ಸಿದ್ರೆ ನೀನು ಪ ಏನು ಬರಿದಿರಾ ಚೆನ್ನಾಗಿ ಹಂತಿ ಮಾಡ್ಕೊಂಡಿದೀಯ ಅಂತೆಲ್ಲ ಹೇಳ್ತಾರೆ
ಯಾರು
ನಮ್ಮ ತಂದೆ
ಏನಂತಾರೆ
ಒಂದ್ ವೇಳೆ ಅದ್ರಲ್ಲಿ ಏನಾದ್ರು ಫೈಲ್ ಆದ್ರೆ
ಉತ್ತ ಅನ್ ಉತ್ತೀರ್ಣ ಅದಾದೆ ಹ ಹ್ಮ್ ಆದ್ರೆ ಏನಂತಾರ
ನಿ್ ಎಲ್ ಮಾತಾಡ್ತಿದ
ಅಂದ್ರೆ ಅವರು ಏನ್ಂತಾರೆ ನಿಮ್ಮ ತಂದೆಯವರು ಅಂತ ಕೇಳ್ತಾರೆ
ಅಂದ್ರೆ ನಿಮನ್ನ ಓದಕ್ ಕಲ್ಸಿರೋದು ಏನು ಓದಿರ ಏನ್ ಮಾಡ ಆತರ ಎಲ್ಲ ಮ್ಯಾಟರ್ ಅದಕ್ಕೆ ಭಯ ಹಾಗಗಾದ್ರೂ ಓದ್ತೀನಿ ನಾ ಹ್ಮ್
ನಮ್ಮನ ಶಾಲೆನೇ ಬಿಡ್ಸ್ಕೊಡ್ತಾರೆ ಅನ್ನು ತಿರ್ನದಾದ್ರೆ ಅದು ಕಾಲೇಜು ಕಾಲೇಜಿಗೆ ಹೋಗ್ತಿದ್ದೀನಿ ನನ್ನ ಸ್ನೇಹಿಿತಗೆ ಓದಿದ್ದೆಲ್ಲ ನಿನ್ಿರ್ಬೇಕು ಅಂತ ಬಾದಾಮಿ ತಿಂತಿದ್ದಾಳೆ ಕುೂತ್ಕೊಂಡು ಹ್ಮ
ಹೌದಾ ಹ ನೀವತ್ತೆೊ
ಇಲ್ಲ ಬಾದಾಮಿಿಂದ ಎಲ್ಲ ನೆನ್ಪಿರುತ್ತೆ ಅನ್ನೋದೆಲ್ಲ ಹಳೆ ಮಾತು
ಹ್ಮ್ ಹ ಹುಡ್ಗ ನೆನ್ಪಿನಸತಿಚ್ಚಾ ಹೆಚ್ಚಾಗ್ಲಿ ಅಂತೇ ತಿತಿರ್ಬೇಕು ಅಂತ ಮತ್ತ ಏನಿಲ್ವ ಅಲ್ಲ ಒಂದ್ ಸ್ವಲ್ಪ ಕೇಳಿ ನೋಡಿ ಅವ್ರಿಗೆ ಯಾಕ್ತಿಿದ್ದಿದ್ದಾಳೆ ಅಂತ
ಕೇಳ್ಬಕು
ಹ್ಮ್
ಹ್ಮ ಕೇಳ್ತೀನಿ
ಹ್ಮ್ ಕೇಳೇಳ
ಹ ಸಾಕ ಹ ಸಾಕ ಮತ್ತೆ ಹೆಂಗಿದೆ ಜೀವನ
ಚೆನ್ನಾಗಿದೆ ಆದದ್ರ ಪಂಗಡಕದ್ ನಡಿದ್ರೆ ಹ್ಮ್ ನಿಮ್ದ ಹೇಗಿದೆ
ನಂದು ಅ ಬಿಡತಿದ್ದೆ ಜೀವನ ಹಿಂಗ ಮಾಡ್ಬೇಕಲ್ಲ ಜೀವನಾನ
ಹ್ಮ್ ಹಾಗೆ
ಹ್ಮ್ ಹ ಹ
ನಿಮ್ಮ ಜೊತೆ ಮಾತಾಡ್ತಿವಿ ತುಂಬಾ ಖುಷಿ ಆಯ್ತು
ನಂಗೆ ಖುಷಿ ಆಗ್ಲಿಲ್ಲ
ಎಕೆ
ನಾನ್ ಖುಷಿನ ಆಯ್ತು ಮತ್ತೆ ನನ್ ನಿ ಸುಳ್ಳು ಹೇಳೆ
ಹ್ಮ್ ಹೌದಾ ನೀ ತುಂಬಾ ತಮಾಷೆ ಮಾಡ್ತಿದರ
ಹೌದಾ ಧನ್ಯವಾದಗಳು ಧನ್ಯವಾದಗಳು
ಹ್ಮ್ ಧನ್ಯವಾದ ಕಡೆ ಇದೇ ರೀತಿ ಕರೆ ಮಾಡ್ತೀರಿ ನನ್ಗೂ ಖುಷಿ ಆಾಗುತ್ತೆ
ಹೌದು ಹೌದು ಮಾಡ್ತೀರಿನಿ ನೀವು ಮಾಡ್ತೀರಿ
ಹ್ಮ್ ಸರಿ ಕರಿ
ದು ಧ್ವನಿ ತುಂಬಾ ಚೆನ್ನಾಗಿದೆ ಮತ್ತೆ ಮತ್ತೆ ಹ್ಮ ಮತ್ತೆ ಕರೆ ಮಾಡ್ತೀನಿ
ಹ ಸರಿ
ಸರಿ